ದೊಡ್ಡವರು ಎಣಸ್ಕೊಂಡ್ಬ ಬಿಟ್ಟಿದರಾ ಏನ್
ಹಂಗೆಗೆ ಸುಮ್ನೆ ನೆನ್ಸ್ಕೊಂಡಿ
ಹೌದಾ
ನೀವು ಮಾತ್ರ ನೆನ್ಸ್ಕೋಬೇಡಿ.
ಆಥರ ಏನಿಲ್ಲಪ್ಪಾ, ಸ್ವಲ್ಪ ಬಿಸಿಲಿ ಇರ್ಲಿ ಅಷ್ಟೇ. ಏನ್ ಮಾಡ್ತಿದ್ದೀರಾ? ಹಲೋ
ಹ್ಮ್
ಏನ್ ಮಾಡ್ತಿದ್ದೀರಾ? ಹ ಕೇಳಸ್ ತ್ತದಿಯಾ?
ಹಲೋ
ಹಾ ಕೇಳಿಸ್ತಿದಯಾ?
ಹಾ ಕೇಳಿಸ್ತಿದೆ. ಚೆನ್ನಾಗಿದ್ದೀವಿ ನೀವು?
ಹ್ಮ್ ಚೆನ್ನಾಗಿದ್ದೀನಿ, ಊಟಾ ಆಯ್ತಾ?
ಹ್ಮ್ ಆಯ್ತು ನಿಮ್ದು ಹ್ಮ್
ಆಯ್ತು ಆ ಮಧ್ಯಾಹ್ನ ತಿಂದೆ ಇವಾಗ ಸಂಜೆ ಏನಾದ್ರು ಟೀ ಕಾಫಿ ಕುಡಿಬೇಕು ನೀವು ಮನೇಲೆೆಲ್ಲಾ ಆರಾಮಿದೀರಾ ಎಲ್ಲಾರೂ
ಹ್ಮ್ ಎಲ್ಲರೂ ಚೆನ್ನಾಗಿದ್ದಾರೆ ನಿಮ್ಮ್ ಮನೇಲಿ ಹೇಳ್ಬೇಕು ನೀವೆ ಮಳೆ ಹೆಂಗಿದೆ ಆ ಕಡೆ
ಮಳೆ ಮಳೆ ಬಂದಿತ್ತು ಒಂದ್ ಟು ಡೇಸ್ ಇಂದ ಬರ್ತಿದೆ ಮಳೆ ಚೆನ್ನಾಗ ಬಿದ್ದಿದೆ ನಂಗೆ ಹೆಂಗಿದೆ
ನಂಗೂ ಚೆನ್ನಾಗೇ ಇದೆ
ಜೋರಾ ಮಳೆ
ಹಾ ತುಂಬಾ
ಹ್ಮ್ ಹೋಗ್ಲಿ ಬಿಡು ಚೆನ್ನಾಗೇ ಹೊಳಾ ಗದ್ದೆಗ್ಳು ವ್ಯವಸಾಯ ಮಾಡಕ್ ಚೆನ್ನಾಗಿರುತ್ತೆ ಅಲ್ವಾ
ಹೌದು ಎಲ್ಲಾ ಬೆಳೆ ಹಾಕಿದ್ದಾರೆ ಭತ್ತ ರಾಗಿ
ಹೌದಾ ನಿಮ್ ಕಡೆ ಸೂರ್ಯಕಾಂತಿ ಹಾಕ್ ತಾರಲ್ವಾ ಜಾಸ್ತಿ
ಇಲ್ಲ ನಮ್ ಕಡೆ ಭತ್ತ ಜಾಸ್ತಿ ಆಗ್ತಾರೆ ಸೂರ್ಯ
ಹಾ ಹೌದೌದಾ
ಬೆಳಿತಾರೆ ಅಮ್ಮ ಕಡೆ
ತಿರಾ ನೀವು
ಇಲ್ಲ ನಮ್ ಕಡೆ ರೇಷ್ಮೆ ಬೆಳಿಯಲ್ಲ ಬರಿ ರೀ ರಾಗಿ ಈ ತರ
ಹ್ಮ್ ನಮ್ಮ್ ಕಡೆ ನಮ್ ಕಡೆ ದು ಟಮೊಟೊ ಸೌತೆ ಕಾಯಿ ರಾಗಿ ಭತ್ತ ನಮ್ ಕಡೆ ಇಂತವೆೆಲ್ಲ ಬೆಳಿತಾರೆ
ನಿಮ್ ಕಡೆ ತರಕಾರಿ ತುಂಬಾ ಅನ್ಸತ್ತೆ ಅಲ್ವಾ
ಹೌದು ತರಕಾರಿ ಜಾಸ್ತಿ ಬೆಳಿತಾರೆ ಮತ್ತೆ ನಮ್ ಸೈಡು ರೇಷ್ಮೆ ಕೂಡ ರೇಷ್ಮೆ ರೇಷ್ಮೆ ಚೆನ್ನಾಗ್ ಮಾಡ್ತಾರಪ್ಪಾ ಮತ್ತೆ ದ್ರಾಕ್ಷಿ ಮತ್ತೆ ಹೂವುಗಳು
ಹ್ಮ್ ಹ್ಮ್ ಹ್ಮ್
ರೋಜಾ ಹೂವು ಸೇ ಸೇವಂತಿ
ಹ್ಮ್ ಚೆನ್ನಾಗ್ಬಿಡಿ
ನೀನು ಸಮಾಚಾರ
ಹೇಳ್ಬೇಕು ನೀವು ನಾ ಇನ್ನು ಹತ್ತಿ ಚ ಹತ್ತಿ ಬೆಳಿತಾರೆ ನಮ್ ಕಡೆ ಹತ್ತಿನೇ ತುಂಬಾ ಹ್ಮ್
ನೀನು ನೀವು ಇವಾಗ ಏನ್ ಹಾಕಿದ್ದೀರಾ ಅವಳ
ನಾವು ಹತ್ತೆ ಹಾಕಿದೆ
ಹೌದಾ ಎಲ್ಲಾ ನಡತಿದೀ್ಯಾ ಚೆನ್ನಾಗೆ
ಚೆನ್ನಾಗ್ ನಡತಿದೆ ಅಪ್ಪ ಅಮ್ಮಗ ಏನು
ಹಲೋ
ರಡಿಯಾ ಕೇಳ್ಬನ್
ಹಾ
ಣ
ಹ ಹಲೋ
ಹಾ ಹೇಳಿ
ಹ್ಮ್ ಏನು ಹತ್ತಿ ಹಾಕಿದ್ದೀರಾ ನೀವು ಹಲೋ ಹಲೋ ಹಲೋ ಅದು ಹಲೋ ಹಲೋ ಕೇೇಳಸ್ತಿದಯಾ ನಿಮ್ಗೆ ನೆಟ್ವರ್ಕ್ ಇಶ್ಯೂ ಇದ್ದಂಗ ೈತೆ ಸ್ವಲ್ಪ ನೋಡಿ ಹಲೋ ಹಲೋ ಹಲೋ ಹಲೋ ಕೇಳಿಸ್ತಿಲ್ಲ ನಿಮ್ದು ವಾಯ್ಸು ಸರಿಯಾಗಿ ಹಲೋ ಹ್ಮ್
ಇಲ್ಲ ಇನ್ನರು